ಹಲೋ ನಪ್ಪ ಹೆಮಡ
ನೀ ಏನ್ ಮಾಡ್ಬೇಕ
ಹ್ಮ ಊಟಾ
ಎ ಮಾಡ ನ ಮಾಡಡಿ ಆ
ವ.
ಹಏ ಲಂಗಗೆ ಸುಮನೆ ಕೊತ್ತೊಂಡ ಪಟ್ಟಿದ್ದೀನೆ.
ಹೌದಮ್ಮ.
ಹ ಕೇಳ್ದ ನ್ತ್ತಲ್. ಏನ್ ನ ಮ. ಬೆಂಗಳೂರಲ್ಲಿ ಜಾಬ್ಸ್ ನಮ್ಗೆ ಯ ಟಿ ಟೆಕ್ನಿಷಿಯನ್ ಖಾಲಿ ಇದದೆ ಅಂತ ಕೇಳ್ತೇನೆ.
ಹ್ಮ ಅದೇ ಕೇಳಿದೆೆ. ಹಾ ಬರ ಪ್ಯಾರಾಮೆಡಿಕಲ್ ನಾವ ಮೂರ್ ವರ್ಷ ಹೋದ ಹೋಗಿ ಓ ಮಾಡಿದ್ರೆ
ಹ್ಮ ಹ್ಮ ಹೌದಾ.
ಹ್ಮ್.
ಹ್ಮ್.
ಅದು ಮತ್ತೆ ನಾವ ಫಸ್ಟ್ ಬೇಸ್ಟ್ ಮಾಡ್ಕೊಂಡು ಹೋದ್ರೆ ಒಂದ್ ಸ್ವಲ್ಪ ಇಪ್ಪತ್ತೈದು ಮೂವತ್ತು ಹೋಗ್ತಾ ಹೋಗ್ತಾ ಒಂದ ನಲ್ವತ್ತರಿಂದ ನಲವತ್ತೈದು ಸಾವಿರ ಕೊಡ್ತಾರಂತ.
ಏಗ.
ಹ್ಮ್.
ಏನ್ ಅವತ್ತೈದು ನ.
ಇದು. ನಾವು ಡ್ಯೂಟಿ ಮಾಡ್ತೀವಲ್ಲ ಹ್ಮ್.
ಇಾಗ. ಯಾವ ಹಾಸ್ಪಿಟಲ್ ಕಳ್ತ ಇದ ಯಾರ ನಿಂಬ ಪರಿಸಚಯರಾ. ಮ ಈ ಪರ್ಷೆ ಯಾರಾದ್ರೂ ಇದ್ದಾರ ಆ್ಲಿ ಮುಖೆ.
ಅಲ್ಲೇ ನಿನ್ನ ಇಲ್ಲೇ ಇ. ರಾ ಗೊತ್ತರ ಅವ್ರು ಆರಲಿ ತರ ಇತರ ಬೆಂಗ್ಗಳೂರ ಆಾಗ.
ಹ್ಮ್. ಧ.
ಅವೌಗೆ. ಅವರು ಒಂದಷ್ಟ ಜನ ಮೆಡಿಕಲ್ ಫೀಲ್ಡ್ ಒಳಗೆ ಇದ್ದಾರ ಡಾಕ್ಟರ್ ಇದ್ದಾರ ಒಂದಷ್ಟ ಜನ.
ಹೌದಾ.
ಹ್ಮ್ ಅವ್ರುನ್ ಕೇಳಿದ್ರೆ ಹೇಳ್ತಾರ್ ಅವ್ರು ನಿಮ್ಮ ಅವಾಗ್ ಹೇಳಿದ್ರು ಸ್ಟಾರ್ಟಿಂಗ್ಗೆ ಮಾಡ್ ಹೌದ್ಲಾ ನೋಡಣ ಎಲ್ಲಾದ್ರು ಅಂತ ಅಂದಿದ್ರು.
ಹಾ.
ಅದೇ ಅವ್ರೆ ಇದು ಮುಗಿದ್ ತಕ್ಷ್ಣ ಮತ್ತೆ ಹೇಳ್ಬೇಕು ಅವ್ರಿಗೆ.
ಹ್ಮ್ ಅವ್ರಿಗ್ ಹೇಳಿದ್ರೆ ಅವ್ರ್ ಏನಾದ್ರು ನಾ ಹೆಲ್ಪ್ ಮಾಡ್ತರೆ ಅಂತ ಹೇಳಿದ್ರಲ್ ಅವರು ಹೇಳಂತಂದ್ರು ಅಂದಾದ್ರು ಮತ್ ಇಲ್ಲೆ ಎಲ್ಲಾದ್ರು ಹೊಸ್ಪೇಟೆಲ್ ಏನಾದ್ರು ಸಿಗುತ್ತೆ ಅನ್ನು ನಮ್ಮ ನಮ್ ತಕ್
ಹೊಸ್ಪೇಟೆಲ್ ಸಿಗಬಹುದಾ ಅನುಸ್ತೆ ಹಾ
ಇನ್ನಂದ್ರೆ ಮತ್ತೆ ಬೆಂಗ್ಳೂರ್ ಸೈಡ ಮತ್ತೆ ಮಾಡಕ್ ಬರಲ್ಲ
ಹೊಸ್ಪೇಟೆ ಸಿಗಬೋದು ಅನ್ಸುತ್ತೆ ಹೌದೌದು ಹೌದ್
ಹ್ಮ್ ಅದಿಕ್ಕೆ ನಏ ನಿನ್ಗೇನ ನಿಂಗೇನ್ ಐತಿ ಪ್ಲಾನು.
ನಮ್ಮ ಪ್ಲಾನೂ-ನೂ. ಬೆಂಗ್ಳೂರಿಗ್ ಹೋಗ್ಬೇಕುಬದು ಐತಿ ಬಿ ಎಸ್ ವಿ ಪೋಸ್ಟು ಬಿ ಎಸ್ ಸ್ಸಿ ಮಾಡಕ್ ಮನೆಲೆಲ್ಲರು ಅಂತಾರೆ ಮಾಡು ಬ್ಯಾಡ ನಲ್ಲ ಓದು ಕೊಂತ ಜಾಬ್ ಹೋಗು ಸ್ವಲ್ಪ
ಅಂದ್ರೆ ನಿ ಚಿನ್ನಿನ್ ನೋಡ್ಕಂತರ್ ಅಂತ ಹೇಳಿದರಾ ಇವಾಗ ನಮ್ ಮನೇಲಿ ಹಂಗೆ ಹೇಳ್ತಿದಾರ
ಹಾ ಹೋಗ್ಬೇಕಂತ ಮಿಸ್ ಮಾಡಂಗಿಲ್ಲ ಅಂತ
ಹಾ ಹಾ ಹಾ
ಈಗ ಅದುಕ್ಕೆ ಬಂದಿರದು ಏನ್ ಮಾಡ್ಬೇಕು ಏನಿಲ್ಲ ಅಂತಂದು
ಹೌದಾ
ಹ್ಮ್ ಅದೊಂದೆ ಟೆನ್ಷನ್ ಮುಗಿತಂದ್ರೆ ಏನ್ ಮಾಡ್ಬೇಕ್ ಅನ್ನೋದೆ ಗೊತ್ತಾಗ್ವಲ್ದು
ಹೌದೌದು ನೀ ಹೇಳದು ಕರೆಕ್ಟ್ ಐತಿ
ಹ್ಮ್
ಜೋರಾಗ್ ಮಾತಾಡ ವಾಯ್ಸ್ ಬ್ರೇಕ್ ಬ್ರೇಕ್ ಆಗುತ್ತೆ
ಬ್ರೇಕ್ ಆಗ್ತಿದ್ದೇನಾ
ಹಾ ವಾಜ ನೆಟವರ್ ಕ ಹಾಗಲ್ಲ ಸರ್ ಹ್ಮ್ ಇಗಾ ಕೆಲ್ಸ್ತಾದ್
ಹ ಏನ್ಂತರ ಮನೇೆಯಲ್ಲಿ ಇನ್ನೋಂಧಸತಿ ಹೇಳ್ತೀನಿ ಇವಗಾ ಮನೇಲಿ ಅವರು ಮೊದಲು ಹೆಂಗ ಹೇಳಿದ್ರು ಅಕ್ಕ ಅವರು ಹೇಳಿದ್ರು ಅ ಓಯ್ ನೋಡಾನ ಹೊಸಪೇಟೆ ಬಳ್ಳಾರಿ ಬೆಂಗಳೂರು ಹಾಕಡೆ ಇದವು ನೋಡಣ ಅಂತಂದು ಹೇಳಿದಾರ ಅಕಂದ ಬಂದ್ ನೋಡ್ಬೇಕು ಹೆಂಗ ಅಡತ ಮಾಡ್ಬೇಕು
ನೋಡಂಗ ಮನ ಮ ನೋಡಮ್ಮ ಸ್ವಲ್ಪ ಚೆನ್ನಾಗಿ ಇದಾಗುತ್ತಾ ಏನ್ ಮಾಡುವಕಮ್ಮದು ಅರ್ಥ ಆಗ್ತಿಲ್ಲ ನೋಣನಗೆ
ಹ್ಮ ಹ ಇವಾಗ ಒಂದಂದ್ ಟೈಮ್ ಆತರ ಎಲ್ಲ ಅದು ಮುಂದಂದು ನೆನೆಸ್ಕೊಂಡ್ರೆ ಹ ಏನದು ನಿದ್ದೆ ಬರಲ್ಲ
ಆವಲ ಮಕ್ಕೆ ಬರಲ ಮತ್ತ
ಹ್ಮ ಅದಕ್ಕೆ ಇವಾಗ ಫಸ್ಟ್ ಇದನ್ ಕ್ಲಿಯಾರ್ ಮಾಡೋಣ ಇದನು ಕ
ಹಾ ಹಾ ಹೌದು ಹೌದು
ನಿಲ್ಲ ಫಸ್ಟ್ ಐತಿ ಮೆಡಿಕಲ್ ಫೀಲ್ಡ್
ಹ್ಮ್ ಯಾವಲ್ಲ ಕಷ್ಟ ಎಲ್ಲವೂ ಕಷ್ಟ ಯಾವ ಸಿಡ್ಕೊಂಡ ಯಾವ್ದು ಸಿಗಲ್ಲ
ಹ್ಮ್ ಹ
ಕಷ್ಟದ ಮತ್ತೆ ಬೆಳಿಬೇಕು ಮತ್ತೆ ಏನ್ ಮಾಡಕ್ಕಾಗತ್ತೆ ಆದ್ರೆ ಬೇರ್ ನಿಮ್ದು ಪ್ರೈವೇಟ್ ಕಾಲೇಜುೇಳ್ತಿದ್ದೆ
ಪ್ರೈವೇಟ್ ಕಾಲೇಜ್ ಅಂದ್ರೆ ಅಮೌಂಟ್ ಹೆಂಗಿದೆ ಹೇಳ
ಅಮೌಂಟ್ ಏನು ಕೊಟ್ಟು ಪಾಸಾಗಿಬಿಡ್ತೀವಿ ಬಿಡಿ ನೀನ ನಮ್ಮ್ದು ಹೇಳ ಗೌರ್ಮೆಂಟ್ ನಾವು ಹೊಧ್ಬೇಕು ಮತ್ತು ಓದಿರೂ ನ ಕೇರ್ ಮಾಡ್ತಾರ
ಹೌದೌದು ಗೌರ್ಮೆಂಟ್ ಲ್ಲಿ ಆತ ಹೇಳ್ತಿದಿದ್ದಾರೆ ಬಿಡು ಗೌರ್ಮೆಟ್
ಹಾ ನೀವ್ ಏನ್ ಗೊತ್ತಿಲ್ಲ ಎಲ್ಲ ಗೊತ್ತ ಸಗವಾಗಿಾಗ ಗ
ಹ
ಹ್ಮ್
ಮತ್ತೆ ಏನೆ ಆಗ್ತವಿ ಹೋತ ಹ್ಮ್
ಹ
ವಾಯ್ಸ್ ಕೆಲ್ಸ್ ಕೆಲೋಣ ವಾಯ್ಸ್ ಕೇಳ್ಸ್ತೀಲ್ಲ ಇಲ್ಲ ಹಲೋ ಹಾ ಈ ಕಸ ಹ ಈಗ್ ಕೆಲ್ಸುತೆ ನೋಡ್. ನ ಕೆಲ್ಸುತ್
ಹಲೋ
ಹೇಳ್ ಹೇಳ್
ಹ್ಮ್ ಇಲ್ಲ ಒಂದು ಕಾಲ್ ಬಂತೆ ಹಂಗಾಗಿ ಅದು ಇದಾಯ್ತು ಹ್ಮ್ ಅದೇ ನೋಡ್ಬೇಕು ಇವಾಗ ಮತ್ತ ಅವ್ರು ಹೇಳಿದ್ರಲ್ಲ ನಮ್ಮಕ್ಕ ಅಕ್ಕ ಅವರು ನೋಡು ನೀಗ್ ಕರೆಕ್ಟಲ್ಲ ಮುಗಸು ಮುಗಸಿದ್ಮೇಲೆ ಹೇಳಂತ ಹೇಳಿದಾರ. ಅವರು ಮೊನ್ನೆ ಬಂದಿದ್ರು ಏನಾಯ್ತು ನಿಂದ್ ಅಂತ್ ಕೇಳಿದ್ರು ಅವತ್ತಾದ್ರು ಇನ್ನೊ ಒಂದ ವರ್ಷ ಇನ್ನೊ ಒಂದ್ ವರ್ಷ ಐತಂತ ಹೇಳಿದ್ ದೆ ಹ್ಮ್ ಸರಿ ಮುಗಸು ಮುಗಸು ನೋಡೋಣ. ಅಂತ ಅಂದ್ರ ಹ್ಮ್
ಮುಗಿಸ್ ಮುಗಸ್ಬಿಡು ಮತ್ತೆ ನೀನೇನು ಆ ಸೈಡ್ ಹೋದ್ರೆ ನನಗೆ ಒಂದು ಇನ್ಫಾರ್ಮೇಶನ್ ಕೊಡು
ಹಾ ಹೇಳಿದ್ದೀನಿರಿ ಹ್ಮ್ ಅದೇ ಅದೇ ಮತ್ತೆ ಇವಾಗ ನಿನ್ ಅಷ್ಟೇ ಇಲ್ಲ ಮತ್ತೆ ಯಾರ್ದರ ನಮ್ಗೆ ಅಷ್ಟೇ ಯಾವ ಈ ಅ ಕಡೆ ಹೋದ್ರೆ ಮತ್ತೆ ನೀನು ಸ್ವಲ್ಪ್ ಬಂದ್ರೆ ಚೆನ್ನಾಗಿರತ್ತಾ ಇಬ್ರು ಜೊತೆಗಿರ್ಬೋದೇನ
ಜೊತಿಗೆ ಇರ್ಬೋದು
ಹ್ಮ್ ನೀ ಬರ್ತೀ ಇಲ್ಲ
ಬರ್ತೀನಿ ನಾನು ಅದಕ್ ಮತ್ತ್ ನಾವ ಇಲ್ಲಿ ಫೋನ್ ಹಚಿದ್ದ ಈಗ
ಹ್ಮ್
ನೀ ಮತ್ತೆ ಫೋನ್ ಹಚ್ಚನಲ್ಲ ಮತ್ತೆ ಕೇಳೋಣ ಅಂತ ನನ ನಾ ಬರ್ತೀನಿ
ಹೌದು
ಹ್ಮ್ ಹ್ಮತನ
ಅ ಹ್ಮ್ ಹ್ಮ
ಅದೇ ಮೊನ್ನೆ ಹೇಳಿದ್ರೆ ಅವ್ರ್ರ ನಾನು ಏನು ಹೇಳಿಲ್ಲ ಏನು ಅವರೇ ಅವ್ರಾಗಿ ಕೇಳಿದ್ರ ಮತ್ತೆ ತನಷ್ಟನನಂತ್ದ ನಿಮ ಹಿಂಗ ಎಷ್ಟ ಎಷ್ಟು ದಿನ ಆಯ್ತ ಅಂತಂದ ಹೇಳಿದೆ ಹೌದಾ ಅವ್ರ ಅಂದ್ರೆಸ್ ಸ್ಟಾರ್ಟಿಂಗ್
ಹೌದಾ ಅವ ಹೆಏನ್ ಕೇಳಿದ ನಂಗೆ ಅವ್ವ ಏನ್ ಕೇಳಿದಲ್ಲ
ಹಲೋ
ಹಲೋ
ಹ್ಮ್
ಹಾ ಹಾ ಹಾ
ಯ ಅವ್ರೇಏನ ಕೇಳಿಲ್ಲ ಮುಗಸ ಅಂತ ಹೇಳಿದ್ರ ಅಷ್ಟೇ ಮುಗುಸು ನೋಡೋಣ ಹೇಳ್ತನಾರಂತ ಅಂದಾರ
ಹೌದಾ ಹೇಳಿ ಹೇಳದು ಮತ್ತ ನಾನ್ ಕೂಡ ಬಂದ್ಬಿಡ್ತೀನಿ ಇಬ್ಬರುಗ ಹೋಗಿ ಬಿಡ ನು
ಹ್ಮ್ ನಿನಗೆ ಹೇಳ್ತೀನಿ ತಗೋ ನಾನ
ಹ್ಮ್ ಹ ಯಾರ ಹೌದೌದು ಹೇಳು ಹೇಳ ಏ ಹೋಗೋಣ
ಹ್ಮ್ ಒಂದೇ ಪೀಡೆ ಆದ್ರೆ ಬೆಟರ್ ಇರ್ತ್ತೆ ಚೆನ್ನಾಗಿರ್ತ ಹ್ಮ್ ಎತ ರಾಮ್ ಬ ರಂಗ್ ಸಾಲ ಮತ್ತೆ ಹ್ಮ್ ಸಾನ